ಹಲೋ ಇಳಿಸ
ಸರ್ ಯಾವಊರಿಂದ ಸರ್ ನೀವು ಕರೆ ಮಾಡ್ತಾ ಇರೋದು ನಿ ನಿಧವನವಾಗಿ ಮಾತಾಡಿ ನಿಧವಾನವಾಗಿ ಮಾತಾಡಿ ಗಾಬರಿ ಹಬಡಿ ಹ ಸರಿ ನೀವು ಏನ್ ಮಾಡ್ಕೊಂಡಿರೋದು ಸರ್ ನಾವು ಚಾಮರಾಜನಗರದಿಂದ
ಸ ನಾವು ಮುರುಗಾಳ ಸಾಕಿದೀವಿ ಸ
ಸ ಸರ್ ಮರ್ಗಡ್ ಸಾಾಕಿದರಾ ಸರ್ ಇವಾಗ ಏನು ಹೋದರ್ಬ ಸರ್ ನಿಮ್ದು ಎಜುಕೇಶನ್ ಹೆಂಗಿದೆ
ಸಾರ ನಾಮ ಕೂಲ್ಗೋಯ್ತನಿಷ
ಹಾ
ಸ್ಕೂಲಿಂದ ಬಂದ ಮರಿ ಮೆಸ್ತಿ
ಸ್ಕೂಲ್ ಎಷ್ಟನೇ ಕ್ಲಾಸ್ ಸರ್ ನೀವು. ಎಷ್ಟು ಜನ ಓದ್ತಾರೆ ಸರ್ ನಿಮ್ಮ ಗುಡ್ ಡೇ ಗೌರ್ಮೆಂಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಸರ್ ಅದು ಗರ್ಮೆಂಟ್ ಸ್ಕೂಲ್ ಎಷ್ಟ ಚೆನ್ನಾಗಿ ಓದುತ್ತಾರೆ ಸರ್ ಅಲ್ಲಿ
ಇಪ್ಪತ್ತು ಸಾರ್
ಇಪ್ಪ ದಸ
ಎಸಾ
ಸರ್ ಎಷ್ಟನೇ ಕ್ಲಾಸಸ್ ಸರ್ ಇವಾಗ ನಿ್ು
ಕಮತು ಸರ್
ಕನ್ನಡ ಮೀಡಿಯಂ್ ಇಂಗ್ಲೀಷ್ ಮೀಡಿಯಮ ಸರ್ ಅದು
ಸ ಕಾಣ ಉಡಾಮಸ
ಎಷ್ಟ್ ಗಂಡ ಇಿಂದ ಸರ್ಕ ಸ್ಕೂಲು
ಸ ಬೆಳಿಗ್ಗೆ ಒಂಬತ್ ಗಂಕ್ ಹೋಗವ್ ಸಾರ್
ಹಾ ಸರ್ ನಿಧಾನ ನಿಧಾನ ನಿಧ ನಿಧಾನವಾಗಿ ಹೇಳಿ ನಿಧಾನವಾಗಿ ಹೇಳಿ ಸರ್
ಐದವರೆ ಬರೋದುಸ
ಹ್ಮ್ ಬೆಳಿಗ್ಗೆ ಎದ್ದು ಹೋಗಿ ನೀವು ಮರಿ ಹೆಂಗ್ಸಕ್ತಿೀರ ಸರ್ ನೀವು
ಚಲ ಮುರುಗಸ ಆರವಸ
ಆರಿದ ಬಾ ಎಷ್ಟು ಗಂಡ್ ಮರಿಸರ್ ಇರೋದು ನಿಮ್ಮ ಯಾವ ಮರಿ ಸರ್ ಇರೋದು ಮರಿ ನಾ ಒಂದ ನಿಮಿಷ ನಿಧಾನ ಕೇಳಿದ ನಾವ್ ಏಳ ಗಂಾ ಸ ಅ ಟಗರ್ ಮರಿನಾ ವಾತ್ ಮರಿನ ಸರ್ ನಿಮ್ ಹತ್ರ ಇರೋದು
ಸೊ ಎಲ್ಲ ವಾತ್ ಮಾಡೋಳಸ ಎಲ್ಲ ವಾತ್ ಮಾಡೋಸ ಇರೋದು
ನಳ ಸರ್ ವಾತ ಮಾರ್ಗಳ ವಾ ಎಲ್ಲಾ ವಾತನ ಸರ್ ಯಾವ್ದು ಹೆಣ್ಣು ವತ ಅದು ಹೆಣ್ಮರಿ ಇಲ್ ಸ
ಯಾವ್ದ್ ಣ್ಮೂರ್ಲಲ್ಲಸ ಎಲ್ಲ ವಾತಸ
ಅಲ್ಲ ಅವಂಗ ಕೊಟ್ನಿ ಅಲೋ
ಅಲ್ಲ ಎವಸ
ಹ ನ ಮತ್ತೆ ಇನ್ನೇನು ಮರಗಳ ಹೆಂಗ್ ಮೇಸ್ತಿೀರಗ್ರೀ ನೀವು ಬೆಳಿಗ್ಗೆ ಸಾಯಂಕಾಲ
ಸ ಸ ಬೆಳ ಸ್ಕೂಲ್ಾಗ ನವತ್ತ ಕೊೊಂಡ ಹಯ್ತೀನಿ ಸ
ಹಾ
ಕತಸಾ
ಹಾ
ಹ್ಮ ನಾ ನಾನ ಬರ್ತ್ತನಿ ಸರ್ ಮೇ ಹೊ ತಂದಬಿಟ್ಟು ಮ ಹೊ ತಂದಾಗಟ್ಟು ಸ್ಕೂಲ್ಗ ಮಿ ಸರ್
ಮೂರು ಸರ್ ತಾಕ ತಂದಾಕತ್ ನೀವು ಅದ್ಕೆ
ಸಾಕ್ ದೋವ್ ಸೊಪ್ಪು, ಆರು ಸೊಪ್ಪು. ಹಳ್ಳಿ ಸೊಪ್ಪು, ಮುಡ್ಡಿ ಸೊಪ್ಪು, ದೇಗಂ ಸೊಪ್ಪು.
ನಿನ್ ನಿಧಾನ್ ನಿನ್ ನಿಧಾನ್. ಕೆೇಳು ನಿಧಾನ್ ಕೇಳು ಎಷ್ಟ್ ಕಿಲೋಮೀಟ್ರ್ ಹೊಡ್ಕೋಯ್ತೀರ ಸರ್ ಅದ್ನ ಮಿನಿಮಮ್?
ತಕೋತಿವ್ ಸಾ
ಹತ್ ಕಿಲೋಮೀಟರ್ ಗಂಟ ಹೊಡ್ಕೊಯ್ತಿರ ಬೆಳಿಗ್ಗೆ ಸೊಪ್ಪು ಕೊಟ್ಟಲ್ವ ನೀವು ಮರಿಗೆ?
ಸ ಬೇನ ಸ ಮೇಕ ಒಂದ ಕಡ್ತೀ, ಮೇಕ ಒಂದ ಕ ಏನ್ ಸಾ
ಯಾವಗ್ ಸರ್ ಕಟ್ಟೋದು ಅದುನ್ನ?
ಸ ಮೇಕ ಬಂದ್ಮೇಲ್ ಕಟ್ ತೀವ್ ಸ
ಕಟ್ಟಲ್ಲ ಆಗಾದ್ರೆ
ಇಲ್ಲ ಸ ಬೆಳೆ ಕಟ್ಲಾ ಸ
ಗಂಟೆಗ್ ಹೊಡ್ಕೊಯ್ತೀರ ಮರಿನ ನೀವು?
ಸ ಒಂದ್ ಹನ್ನೊಂದ್ ಗಂಟೆ ಓದ್ಕೋತಿನಿ ಸರ್.
ಆರ್ನುೂ ಒಟ್ಟಿಗೆ ಹುಡ್ಕೋಯ್ತಿರಾ.
ಹಸ
ಹ ಎಲ್ಲಾ ಚೆನ್ನಾಗಿವೆ ಮರುಗಳೆಲ್ಲ ಆರೋಗ್ಯ
ಆರೋಗ್ಯ ಶಾಣ ವಸ
ಹ ಇವಾಗ ಮಳೆಯೆಲ್ಲ ಮಳೆ ಹೋದಾಗೆಲ್ಲ ಮೇಯ್ಸಾಗಿಲ್ವಾ ಅದ್ನಾ.
ಸರ್ ಮಳೇಲೆನೇ ಹೊಡ್ಕೋತೀನಿ ಸರ್
ಹಾ ಹ ಯಾವ್ಯಾವ ಸೊಪ್ಪ ಮೇತೇ ತುಂಬಾ ಇಷ್ಟ. ಸೊಪ್ಪ್ಯೆೋಗ ತೋಗಕ
ಚಂಗ್ಲಿ ಸೊಪ್ಪು ಸಾರ್ ಜ್ವಾಳ ಕೊಡ್ತೀವ್ ಸಾ ಸಾನ ಮಾಗ
ಚಂದನಾಗ ಜೋಳ ಇನ್ನು ಸೊಪ್ಪ ಇನ್ಯಾವ್ ಸೊಪ್ಪುಗಳ ಹೆಸರ ಹೇಳಿ ನಿಧಾನವಾಗಿ ಹೇಳಿ ಯಾವ್ದ ಮೇತ ಅದ ಯಾರ್ ಮೇಯಲ್ಲ ನಿಮ್ದ್ ಹಾಲ್ದು ಹಾಲ್ ಹ ಆಲು ಸೊಪ್ಪಿನು ಮೇಯಲ್ವಾ ನಿಮ್ಮದು?
ಪ್ಪ ಸ ... ಒ
ನಿಧಾನ್ ನಿಧಾನ ನಿಧಾನ್ವಾಗಿ ನಿಧಾನ ನಿಧಾನ ಹಾ ಹೇಳಿ ನೀವು ಗಾಬರಿ ಅಬೇಡಿ. ಹಾ
ಹಲ ಸೊಪ್ಪು ಮೊಡ್ಡಿ ಸೊಪ್ಪು ಬೇವುನ್ ಸೊಪ್ಪು
ಹಾ ಸರ್ ಹಾ ಸರ್ ಹ ಸರ್ ಬೂಸ ಕೊಡಲ್ವಾ ಸರ್ ನೈಟ್
ಹ ಬೂಸ ಇಲ್ಲಸ ನಿಲ್ಸಿಬಿಟಿವಿ ಸ ಬೂಸ ಬದ್ಲು ಜ್ವಳ ಕಾಟವಿ ಸ
ಕೊಡ್ತೀರಾ ಸರ್ ಬೋಸನ
ಸಣ್ಣಮರಿಗು ಜೋಳ ಕೊಡ್ತೀವಿ ಸ ಮೊದಲು ಬೂಸ ಕೊಡ್ತಿದ್ದೀಮು ಸ ಜ್ವಳ ಇಲ್ದಿದಾಗ ಇದು ಜ್ವಳ ಜಳ ಎ ಬೂಸ ಕೊಟ್ಟ ತಿಂ ಸ
ಜೋಳ ಕೊಡ್ತಾರೆ ಅಗರ ಮತ್ತೆ ನಿವು್ ಸ್ಕೂಲ್ಗ ಹೋಗಿ ಸ್ಕೂಲ್ ಹೋಗಿದ್ದು ಬರದ ಎಷ್ಟೊತ್ತಾಗುತ್ತೆ ಮಧ್ಯಾಹ್ನ ಅಲ್ಲಿ ಊಟ ಅಲ್ಲೇ ಊಟ ಮಾಡ್ತೀರಾ ಬೆಳಗ್ನ ತಿಂಡಿ ಅಲ್ಲೇ ತಿಂತೀರಾ
ಎ ಸಾ ಆಲೆ ತಿಂತಿಮಿ ಸ
ಹ ಏನೇ ತಿಂತೀರಾ ನೀವು ಬೆಳ್ ಬೆಳಗೆಯಲ್ಲಿ ಅಲ್ಲಿ
ಬೆಳ್ ಬೆಳ್ಗೆ ಹಾಲು ಹಾಲ್ ಕೋಡ್ ಹ ಹಲೋ
ಹ
ಆ ಕೊಡ್ತಾರೆ ಸ ನಷ್ಟ ಇಲ್ಲಿಂದ ಮಾಡ್ಕೊಂಡ್ ಒಯ್ತಿಮಿ ಸ
ನಾಷ್ಟನ ಮನೆಯಿಂದೆ ಮಾಡ್ಕೊಒಯ್ತಿರ
ಆ ಸ
ಹ ಮತ್ತೆ ಇನ್ನೇನ್ ಕೊಡ್ತಾರೆ ಇಲ್ಲಿ
ಸಾರು ಮೊಟ್ಟಾ ಮೊಟ ತಿನ್ ಮೊಟಕೊಡ್ತಾರಸ ಮೊಟ ಬಾಳೆನ್
ಅಲ್ಲಿ
ಸ ಎಲ್ಲ ಎಲ್ಲ ದ ದಿಸು ಒಂದೇ ಸಾರ್
ಎಲ್ಲ ದಿಸಾ ಒಂದೇ ಅಲ್ಲ ಸಾಂಬಾರ್ ಏನ್ ಮಾಡ್ತಾರೆ ವಾರ ವಾರ ಚೇಜ್ ಮಾಡಲ್ವ ನಿಮ್ಮಲ್ಲಿ
ಶನಿವಾರ ಮಾತ್ರ ಚೆಂಜ ಮಾಡ್ತಾರಾ ಶಾನಿವಾರ ಬುಧುವಾರ ಮಾತ್ರ ಚೇಂಜ ಮಾಡ್ತರ್ ಸ
ಆ ಸೋಮಾರ ಸೋಮವಾರ ಮಂಗಳವಾರ ಅನ್ನ ಸಾಂಬಾರು ಬೆಳೆಸಾರ
ಸಹ ಬುಧವಾರ ಬತ ಸಾರ್
ಯಾವದು ಬುಧವಾರನಾ
ಹಾ ಸರ್
ಯಾವ ಬತಅದು
ಮೂಲಿ ಪಾಂಗಿ ಬರ್ತಾವು.
ಹಾ
ಅಂತ ಮಾಡ್ತಾರಸ.
ಹಾ.
ಶನಿವಾರ ಇದೆ ಸರ್ ಗುರುವಾರ ಶುಕ್ರವಾರಾ ಅನ್ನ ಸರಸ ಎಂತದ ಪೋ ಎಷ್ಟ್.
ಹಾ ಹೇಳಿ ಸರ್ ನೀವು.
ಹಾ ಸಲ್ವಾರ. ಹುಲಿಯಂಸ್
ಹುಳಿ ಅನ್ನ. ಹುಳಿ ಏನಂದ್ರೆ ಉಳಿಯನ ಅಂದ್ರೆ ಹೆಂಗ್ ಕೊಡ್ತಾರೆ ನಿಮ್ಗೆ
ಸ ಹುಳಿಯಣ ಅಂತಿದಪ್ಪ ಮೊಟ್ಟೆ ಹುಳಿಯನ ಮೊಟ್ಟೆ ಕೊಡ್ತಾರಸ
ಅದಕ್ಕೂ ಮೊಟ್ಟೆ ಕೊಡ್ತಾರ.
ಇಲ್ಲಸ ಹಾಲ್ ಕೊಡಲ್ಲಸ
ಹಾ ಮೊಟ್ಟೆ ಮೊಟ್ಟೆ ತಿಂದವ್ರಗೆ ಬಾಳೆಣ
ಸರ್ ಬಾಳೆ ಹಣ್ಣ ತಿಂದಿದ್ರ ಕಾಳ್ ಚೇಕ್ ಸರ್.
ಬಾಳೆ ಹಣ್ಣ ತಿಂದರು ಕಳಚೇಕ. ನೀವು ಯಾವ ಯಾವ್ದು ಜಾಸ್ತಿ ತಿನ್ನೋದು ಎಲ್ಲಾ ಅಲ್ಲೆಲ್ಲ ಸ್ಕೂಲಲ್ಲಿ. ಸ್ಕೂಲಲ್ಲಿ ಎಲ್ಲೇ ಯಾವ್ದ್. ಜಾಸ್ತ್ ದಿನದು.
ಎಲ್ಸ
ಸ್ಕೂಲಲ್ಲಿ ಮೊಟ್ಟೆ ತಿಂತಾರ ಬಾಳೆ ಹಣ್ಣ ತಿಂತಾರ ಕಳ್ಳ ಚೆಕ್ಕ ತಿಂತಾರ ಇಲ್ಲಾಂದ್ರೆ.
ಸ ಮೂರು ತಿಿಂದ ರಸ
ಮೂರ್ನು ತಿಂತಾರೆ ಸಮ ಹೋಗಿ
ಎಸ್ ಸರ್ ಮೂರ್ ತಿಂತರೆ ಸಾಮಾಗ್ರಿ ಅಯ್ತಿ.
ಸ್ಕೂಲು ಬಿಡೋದು ಎಷ್ಟೊತ್ತಿಗೆ ನಿಮ್ನ.
ಸ ನಾಲ್ಕ ವರಸ
ಹ ಯೋಗ ಮಾಡ್ಸಲ್ವ ಏನುವೇ ನಿಮ್ಮಲ್ಲಿ
ಸ ಇಲ್ಲ ಸ ಮಾಡ್ಸರಸ
ಯೋಗ ಮಾಡ್ಸಲ್ವಾ ಶನಿವಾರ.
ಕ ಮಸ್ತಿರ ಸಾ
ಹ್ಮ
ಈಗ ಹೈಸ್ಕೂಂಡ್
ಪ್ರೈಮರಿ ಸ್ಕೂಲ್ ಏನೇನ್ ಮಾಡಿಸ್ತಿದ್ರು.
ಸ ಯಾವ್ ಯಾವ್ ವ್ಯಾಯಾಮ ಮಾಡಿಸ್ತೀರಾ ಸರ್.
ವ್ಯಾಯಾಮಗಳು
ಅಸಾ
ಎಷ್ಟ್ ಅವರ್ ಮಾಡ್ತಿರ ನಿಮ್ನ ವ್ಯಾಯಾಮಗಳ್ನ
ಸೌ್ರ ಏಳ ಗಂಟೆಗೆ ಮಾಡ್ತಿೀರ ಸ
ಎರಡು ಗಂಟೆ ಟೈಮ್ ಮಾಡ ಮಾಡಸ್ತಿರು ಹಾ ಪೂರ್ಣ್ಯ ಮಾಡ್ ಹ್ಮ ಮತ್ತೆ ಬಂದು ನಾ ನಾಲ್ಕುವರೆಗೆ ಮನೆಗ್ ಬರದ್ ನೀವು
ಸ ನಾ ಕೊರ ಮಂಬತ್ತೀ ಮಿ ಸರ್ ಕೈಗಾ ಜಕ ಊಟ ಗಿಟ ಮಾಡ್ಕೊಂಡ್ ಸಾ
ಹಾ ಸೊಪ್ತಂದಾಕ್ ಮರೀ ಬುಟ್ಕೊಗಲ್ಲ
ಸಮ್ರ ಮೇಸ ಮುಂದ ತ್ತಲಸರ್
ಹಾ ಮತ್ತೆ ಎಲ್ಲೂ ನೀವು ಟೂರಿಸ್ಟ್ ಪ್ಲೇಸ್ಗ್ ಹೋಗಿಲ್ಲ
ಸಾ ಇಲ್ಲ ಸಾರ್ ಹೋಗಿಲ್ಲ ಸಾ ಮಾದಪ್ಪನ್ ಬೆಟ್ಕ್ ಹೋಗಿವ್ನಿ ಸಾರ್, ಮಾದಪ್ಪನ್ ಬೆಟ್ಕ್ ಹೋಗಿವ್ನಿ ಸಾರ್, ಸಾರ್
ಹೆಂಗೋ ಮಾದಪ್ಪನ ಬೆೇಟಕ ನಿಮ್ಮ ಇಲ್ಲಿಂದ ಸಿಗುತ್ತೆ ಬಸ್ಸು ಊರಿಂದ
ಎಷ್ಟ ಊರು ಸಿಗುತ್ತ ಸ ಕೊಳಗ ಸಿಕ್ಕುತ್ತ ಸರ್
ಹಾ ಕೊಡಗಲ್ದಿಂದ ಸಿಕ್ಕುತ್ತ
ಇಸ
ಎಷ್ಟು ಬಸ್ ಚಾರ್ಜು ಮಾದಪ್ಪನ್ ಬೆೇಟ್ಟುಕ್ಕೆ?
ಸಾರ್ ನೂರ ಅರ್ವತ್ತೊಂದು ಸಾ ಪ್ರವಟ
ಹಾ ಒಂದ್ ಸೀಟ್ಗೆ ನೂರ ಅರವತ್ತು ರೂಪಾಯಿ ಎಷ್ಟವರ ಆಗುತ್ತೆ ನಿನ್ ಬೆಟ್ಟ ಬೆಟ್ಟ ಎದ
ಸ ಒಂದು ಮೂರ್ ಅವವರ್ ಆಯ್ತ ಸ
ಹಾ ಮೂರವರ್ ಆಗುತ್ತಾ ಹ ಅಲ್ಲಿ ಏನೇನ್ ಅಲ್ಲಿ ಏನೇನ್ ಮಾಡ್ತೀರಾ ನೀವು ಬೆಟ್ಟಕ್ ಹೋಗಿ ಫಸ್ಟ್
ಸಾ ಕೈಯಿ ಕಲ್ ಮುಕ ತೊಳ್ಕೊನ್ಡೂ
ತುಪ್ಪ ಕರ್ಪೂರೆ ಎಲ್ಲ ಹಾಕ್ಬಿಟ್ಟು
ಎಂಪ್ಪ ಒಳಕ ದಶಕನ್ ಹಕ ಬರೋದಸ
ಎಷ್ಟೊ ತಗಲ್ಸ ದರ್ಶನ ಮಾಡದು್ ನೀವು
ಬತರಿ
ಕೊಡು ಕೊಡು ಕೊಡು ಹಂಗ ಅವ್ನ್ ಕೇಲಿ ಕೊೂಡು ಪ್ರಶಾಂತ ಕಲಿ
ಕೆಸ
ಹಲೋ
ಎಲೀಷಾ
ದರ್ಶನ ಮಾಡ್ಕೊಂಡ್ರೆ ಎಷ್ಟೊತ್ತಾಗುತ್ತೆ ಸರ್ ನಿಮ್ ಬರೋದು ಈಚ್ಗೆ
ಹಾ ಪುನಿತ್ ವಲಾಮ
ನೀವ ನೀವ್ ಹೇಳಿ ನೀವ್ ಹೇಳಿ
ಅಾ
ನೀವೇ ಹೇಳಿ ಎಷ್ಟೊತ್ತಾಗುತ್ತೆ ನಿಮ್ ಬರೋದು
ಒಂದುವರೆ ಗಂಟೆ ಎರಡು ಗಂಟೆ ಟೈಮ್ ಆಯ್ತು ಸರ್
ಹ ಅಲ್ಲ ಅಲ್ಲಿಂದ ಬಂದು ಅಲ್ಲಿೇನು ಪ್ರಸಾದ ಏನು ತಗಳಲ್ವ ನೀವು ದಾಸೋಹಕ್ಕ ಏನ್ ಹೋಗಲ್ವಾ ಅಲ್ಲಿ ಅಲ್ಲಿ ನೇನ್ ಕೊಡ್ತಾರೆ ದಾಸೋಹದಲ್ಲಿ ಆ ಅಣ ಸರ್ ಅದು ಬೆಳಿಗ್ಗೆ ಏನ್ ಕೊಡ್ತಾರೆ
ಬೆಳಿಗ್ಗೆ ಗೊತ್ತಿಲ್ಲ ಸರ್ ಬೆಳಿಗ್ಗೆ ನಾಷ್ಟ ಕೊಡಲು ವದ ಸರ್
ನಾಷ್ಟ ನಾಷ್ಟ ಕೊಡಲ್ವ ಅಲ್ಲಿ ಕೊಡ್ತಾರೆ
ಕೊಟ್ರ ನೋ ಗೊ
ಹಾ ಕೊಟ್ಟಾರೆ ಹ ಕೊಡ್ತಾರೆ ಸರ್ ಅವ್ರ ಮ ನಗ್ರ ಭಾನ ಸಾರು ಪಾಯಸ ಹುಲಿ ಮಜ್ಜಿಗೆ ಸಾಂಬಾರು ರಸಮು ಇಷ್ಟು ಕೊಡ್ತಾರೆ
ಹ ಹಾ
ಮತ್ತೆ ಅಲ್ಲಿಂದ ಬಂದು ಪುನಃ ಸ್ಟೇ ಯಕೆ ಅಲ್ಲೇ ರೂಮ್ ಮುಗಿಮ ಮಾಡ್ತೀರಾ
ಹಾ ಸರ್ ಮಾಡ್ತೀನಿ ಸರ್
ಹ ಅಲ್ಲಿೆ ರೂಮ್ ಔಟು ಮನಿಕಂಡು ಪುನಃ ಬೆಳಗ್ ಎ್ದು
ಕೈ ಕಳ ಮುಖ ತಕ್ಕ ಆಸಾ ಪ್ರಸಾದ ತಕ್ಕೊಂಡ ಆಸ ಚೋಪಾಟ್ಟ ಕೈ ಕ ವರದಸ ವಾಪಸ ಬಸತ್ಕ ಆ ಸ
ಅಷ್ಟೆ ಹಾಗಾದ್ರೆ ಪುನಃ ಕೊಡಲ್ ಕೊಡಲ್ಕ ಬರ್ಬೇಕಕ್ ಪುನಃ ಪುಃ ಸ್ಟೈಟ್ ಬಂದು ಕೊಡಲ್ದಿಂದ ಊರು ಬರ್ಬೇಕು ಬೊ
ಕೊಳ್ಳೇಗಾಲಿಂದ ಊರಿಗೆ ಬರಬೇಕು
ಹ ಅಲ್ಲಿನ್ ಬರದ ಎಷ್ಟ್ ಎಷ್ಟ ವರ ಆಗುತ್ತೆ ಆ ಕಡಿಂದ ಬರ್ಬೇಕಾದ್ರೆ
ಗಡ್ತಿಂದೆ ಸರ್ ಇಲ್ಲ ಸರ್ ಟ್ರಾಫಿಕ್ ಏನಲ್ಲ ಸರ್ ಏನಿಲ್ಲ ಸರ್ ಟ್ರಾಫಿಕ್
ಹಾ ಏನಿರಲ್ಲ ಅಮ್ಮ ಸಾಯ ಅಮ್ಮ ಸಹಿಗೆ ಹೋದ್ರೆ
ಇರುತ್ತೆ ಸರ್ ಟ್ರಾಫಿಕ್ ಇರುತ್ತೆ ಸಮೋಸೆ
ಹಾ ಉಣ್ಣೆಗೆ ಹೋದ್ರೆ ಇರುತ್ತೆ
ಸರ್ ಅಂದ್ರೆ ತಾಯ ಬಟನ್ ಮಾತ್ರ ಸರ್ ಟ್ರಾಫಿಕ್
ಹ ತಾಳಪೇಟೆಯಿಂದ ಟ್ರಾಫಿಕ್ ಸ್ಟಾರ್ಟ್ ಆಯ್ತದೆ
ಹಾ ಸರ್ ಅಲ್ಲಿಂದ ಕಿಳ ಕಿಳ್ಮೇಲೆ ಎನ್ನಲ್ಲ ಬಂದ್ ಬಿಡಬಹುದು ಹಾ ಸರ್